ಹಲೋ ಹಲೋ
ಹೇಳ್ರಿ
ಆರಾಮದ್ರ್ರೀ
ಹಾ ಆರಾಮೇವ್ರ
ಏನ್ ನೋಡ್ತರಿ
ಹ್ಮ
ಆ
ಹಲೋ
ಏನ್ಡದ್ರಿ.
ಏನ್ ಹೇಳ್ರಿ ಗಾಡ್ಯಾಗ್ ಕುಂತೀವ್ರ.
ಗಳ್ಯ ಹೊಡೆಕೈತರಿ ಆರಾಮ ಅಲ್ರೀ.
ಹಲೋ
ಆರ ಮಧ್ಯಿನೆ
ಹಾ ಆರಾಮೇರು
ಹೇ ಅಂಡ್ರ ಮಕ್ಳುರ ಮಾಡ್ರಿ ನಮ್ಮಕ್ಕವರು
ಹ ಆರಾಮಾರ
ಆಯ್ತ್ ಏನ್ ಮಾಡಡದ್ರಿ
ಏನಲ್ಲೋಡ್ರ ಗಡೆ ಕುಂಚ
ಗಡಗಡ ಕತರಿ ಹ್ಮ ಐತ್ರಿ ಹಂಗಾರ.
ಹಲೋ
ಆರಿ
ಏನ್ ನಡದ್ರಿ ನಿಮ್ಮದ.
ನಮ್ಮದ್ ಎನ್ ಇಲ್ ನೋಡ್ರಿ ನಿಮ್ಮದ್ರಿ.
ಹ್ಮ
ಆರಿ ಆರಿ
ಏನೇನ್ ನಡದ್ರಿ ಕೆಲ್ಸ.
ಏನಡ್ರಿ ಗಳ್ಯ ಹೊಡ್ಯಾವ ಹೋಗಿನ್ರಿ ಬರ ಬರಕತ್ನ್
ಆಯ್ತಾಯ್ತ್ ತ್ರಿ ನಾ ಹತ್ತಿ ಕುಂಟಿ ಹೊಡ್ತೀವ್ರ ಈಗ.
ನಂಬದು ಬಾಳ ಹೈರಾಣ ಆದ್ರಿ.
ಆಯ್ತ ಆಯಿತ್ರಿ ನಾವ ಸದಿ ಕೆತ್ತಬೇಕ್ ಮತ್ತ ಎತ್ತ ಕುಂಟಿ ಹೊಡಿಬೇಕು.
ಹ್ ರಿ ಹ್ಮ ಹ್ಮ ಆಯಿತ್ರಿ ಹಂಗಾರ.
ಆರಾಮ ಆದೂರಿ.
ಹ್ಮ್ ರಿ
ಹ್ಮ್ ಆಯ್ತಾಯ್ತುತ್ರು.
ನಿವ್ರೀ.
ನಾನ್ ಆರಾಮ್ ನೋಡ್ರ.
ಆ ಬುದ್ಧೂರಿ.
ಆರಾ
ಆಯ್ತತ್ರಿ ಹಂಗಾರ.
ಆರಾಮ್ರ ರಿ.
ಹ್ಮ್ ರಿ ಕೆಲ್ಸ ಏನ್ ನಡಡ್ತ್ರಿ.
ಆಡುರ.
ಕೆಲ್ಸ ಏನ್ ನಡದ್ರೀ.
ನಿಂಬದೇನ್ ನಡದ್ರಿ.
ನಂಬುದ್ರಿ. ನಮ್ದ ಏನಿಲ್ಲ ನೋಡ್ರಿ ಹೋಲುಕ್ ಹೋಗ್ ಬಂದಿನಿ.
ಮನಿಗಿ ಆಲಿಗೆ.
ಏನಡದ್ರ
ಆ ರಿ ಏನ ಇಲ್ಲ ನೋಡ್ರಿ.
ಇಲ್ಗೋಕ.
ಎ ಆತ್ತುಲ್ಕ ಕ ಸಾಯ ಪತಕ
ಆಯ್ತ ಆಯ್ತ. ಆ
ಆಯ್ತ್ ಹಂಗಾರ.
ಹಾ ಮೆಕ್ಕಿತೇನಿ ನಡ್ದಾವ್ರೀ ನಿಮ್ಮೂರ ನಮ್ಮು ನಿಮ್ಮ ಊರ್ ಕಡಿಗೆ.
ನಡದಾದ್ರಿ.
ನಾಡ್ ದಾರ್ಯ. ಆಯ್ತ್ರಿ ಹಂಗಾದ್ರ ಆರಾಮಲ್ರಿ.
ಹಮ್
ನಾ ನೋದು ನೋಡ್ರಿ ನಮ್ಮ ಅಕ್ಕ ಅವ್ರ ಆರಾಮ್ರಿ
ಅಮಾರ್
ಸ್ಕೂಲ್ ಹುವ ಬಕ್ರೇ
ಹಾ ಗಪ ಸ್ಕೂಲ್
ಹ ರೇ ವಲ್ದ ಅಂತ ಇದು ನಮ್ಮ ಹ ಬಾರ
ಆಯ್ತಾಯಯ್ತು
ಭಾಳ ಇದದ ಇದ್ದಂಗದ್ರೆ ಏನ್ ಮಾಡ್ಕೈತಿರಿ ನೀವಲ್ದ ಓಕೆ ಕೆ
ಏನ ಇಲ್ಲಾ ನೋಡ್ರಿ ಹತ್ತಿ ಕುಂಟು ಬಿಡ್ತನಿ ಈಗ
ಹತ್ತಿ ಕುಂತಿ ಹೊಡಿ ಕಟ್ಟಿರಿ
ಹ್ಮ್
ಆಯ್ತ್ರಿಂಗ್ರ್ರ ನಿಮ್ಮ್ ತಮ್ಮ ಅವ್ರು ಆರಾಮಾರ್ರಿ
ಹ್ಮ ಆರಾಮಾರ
ಹದೆ ಹಾ ಬಿದ್ದುದೀ ಪಾಳಲ್ರಿ ಎ ಸ್ಕೂಲ್ಗ ಹೋಯ್ತ್ರಿರಿ
ಹಮ್ ಆ ಏನ್ರೆ ಐ ಸ್ಕೂ
ಹೋಗಬಕ್ರ ನಾನು ಹೋಗಬಕ್ರೀ ಬರ ಟೈಮ್ ಅದ ಮೈತ್ ಹಾಕ್ಬಕ್್ರೀ
ಆಯ್ತಾಯ್ತ್ು
ಅವ ಹ್ಮ್ ಹಯ್ತ್ಂಗ
ಬೆಳೆಾವ್ ಚಲಾವ್ರಿ ಹಾಕ್ಳ ಪಿಕ್ಳ ಬೆಳ್ಯ ದಕನ್ಿ ಹತ್ ವರ್ಷ ನಿಂದ್ರಲ್ರರಿ ಅನನತ
ನಿನ್ನ ರಾತ್ರಿ ಕೊಯದಾರೆ
ಅಪೆಂಡೆಸ್ೈತನ್
ಹ ನಿನ್ನ ರಾಯತ್ರಿ ಆಗ ಐತ್ರಿ ಅಂದ ಒಂದ್ ಹನ್ನ ಎರಡು ಆಗತ್ರಿ ಟೈಮ್ ಐತ್ ಅತ್್ರ ಬರ್ತಾರೀ
ಅರಮನ್ ನಂತರು
ಆ
ಅರಮಾನಂತರ
ಆ
ಆರಾಮನಂತರ್ರ
ಹಾ ಆರಾಮ
ದಾೌಕ ಸವ ಚಲತ್ ವರ್ಷ ರ ಪಾರ ತಳ ತಳಗಾಯ ಪಾರ ಚೊಲತ್ತು ವರ್ಷನ್ರು
ಆರು
ಆಯ್ತ ಆಯ್ತ
ಯಏನ್ ನಡದ್ರ ಅಲ್ಲಿ ಹತ್ ಕುಂಟ ಹೊಳಕ್ತ್ರ ಅನ್್ರ
ಹೊಓಡಿಬೇಕ್ರ
ಸದಿ ಜಗ ಬದ್ದಾನ ರ
ಕುಂತನ್್ರ ಸುಮ್ಮನೆ ಈ ಗಡಿ ಬಕ್ರ ಈಗ
ಸಾಧಿ ರರಿ ಸದಿ ಜಗದ್ಯಾನ್ ರೀ
ಬಿದ್ದದ್ರ ಸೆಟ್ ತಗಬೇಕ್ರತಂಗಯ ಆಯ್ತ ಕುಂಟೆ ಒಡಲ್ಲ
ಹ್ಮ
ಹದ ಅದು ಕುಂಂತ ಹೊಡೆದಾನ ಆಗ
ಸಹಾಯ ಬರೋ
ಹಾ ಹಾ
ಜತೆೆಗೆ ಬೇಕ
ಹ್ಮ ರತ್ತಿಗೆ ಬುಕ್ಸದೆ
ಹ್ಮ ಬಾಳ ಕಷ್ಟ್ದಂಗ ಅದಲ್ರಿ ರೈತ ಹ ಮಕ್ಕಳಿಗೆ
ಹ್ರ
ಹ ಆ್ರೆ
ಆಯ್ತ ಆಯ್ತು
ಆಯ್ತುಂಗ ಇದಪ್ಪಾ ಹ ಮಕತ್ತ ನಾವ್ ನಡದಾವ್ರಿ ಯಾವ ಕಡೆ
ಹ ಬುಟ್ಟಿಗೆ ಸ್ ನ ತ ಬಬಜ ಬ ಗ ಡಕ ಡಬಲ್ ಎಡಾ ಬರ್ತದೆ ಐದು ನಿಮಿಷ
ಹ್ರೀ ಅಲಾರೆ ಕೆೇಳಿಸತ್ರ ಮಕ್ಕೆತ್ತವನ ಉನ್ನಡ್ದಾವ
ಆ
ಮಕ್ಕತ್ತನರ
ಹ ಮೆಕತ್ತನ್ ಹೆಚ್ಚೂರ ಚಕ್ಕಂಚೂರನು
ಆ ರ ಆಯ್ತ್ು ರೀ ಹಂಗಾದ್ರ
ಆಯ್ತಾಯ್ತು
ಆ ಮಕತ್ನಡ ಅಂದ್ರ ಪಾಡಲ್ರಿ ನಿಮ ಕಡೆಗೆ
ಆ
ಮಕತ್ತೇನೆ ಅವ್ ನಡ್ದಾವನ್ರಿ
ಹರ ಆ ಕಡುಡ್ರ ನ ಹತಿ ಕುಂಟ ಹೊಡಕ್ ಬಂದಿವವ್ರ
ಆ
ಅಕಡೆ ಹತ್ತ ನಾಾವ್ ಹತ್ತ ಕುಂಟ ಒಳಗ್ ಬಂದವ್ರ ಅಕಡೆ ಮತ್ತ ಮೆಕತ್ತನ ಹೊರಕ್
ಆ
ಆ
ಹ
ಹ್ಮ ನ್ ನಡದ್ರ ಅಲ್ಲ ಹ ಆರಾಮ್
ಏ ಆಕ್ಲ ಮೇಸಕ್ಬಕ್ರ ಇವಾಗ ಬಂದ ಒಂದ್ ದಯಸಿಂದ ಸ್ಕೂಲ್ಗೆ ಬಂದ್ ಆಕ್ಳೋಗ್ಬಿಟ್ಕಂದು ಹಬ್ಬಕ್ ಒಂದ್ ಗಂಟೆಿಂದ ಸ್ಕೂಲ್ ಬಿಡ್ತಿ ಹ್ಮ್ ಅ
ಎಲ್ಲಾರ ಆರಾಮೇ ಇರಲ್ರಿ
ಹಾ ರೀ ಆರಾಮಿದ್ದೀರಿ
ಆಯ್ತಾಯ್ತು
ಹ
ಹ್ಮ್ ಹ್ಮ್
ಆಯ್ತ್ರಿ ಹಂಗಾದ್ರ ಎಲ್ಲಾರ ಇದು ಆರಿ
ಬೆಳೆ ಹೆಂಗ ನೋಡ್ದವ್ರಿ ಆಯ್ತ ಅಲವ ನಿಂಬು
ನಡದವ್ರು ಹಿಂಗೆ ಸರಿಯಾಗ
ಆಯ್ತಾಯಯ್ತು
ಹ
ಸರಿಾಗಿ ನಡೆದ್ರ ನಿಂಗೆ ಕಳ್ಳ ಮಳೆ ಮಳೆ ಬರ್ತ ಇದ್ರೆ ಮಳೆ ಬರ್ ಹಾಕ ಇದ್ರೆ ನಿನ್ನ ಜಿನ್ಜಿನ್ ಇದ್ರ ಬ ಇದ್ರೆ
ಹಾ ಶಾಲಿ ಅಂತ
ಹ್ಮ
ಯ
ಆ
ಆರಾಮ ರ ಏನ್ ಮಕ್ಳ ಆರಾಮ್ರ
ಆರು
ಆಯ್ತಾಯ್ತ್
ಹಾ ರೀ ಆಯ್ತ್ರಿ ಹಂಗಾದ್ರ
ಚಾರ್ಜ ಲಡ ನಂದ್ರ
ಆಯತ್ ರಡು